ಹಲೋ ಮೇಡಮ್ ಏನ್ ಮಾಡ್ತಿದ್ರಿ
ಕುತ್ಕೊಂಡಿದ್ವಿ ಸು ಚಪಾತಿ ಆಯ್ತ
ಆಯ್ತು ನಿಮ್ದು
ಚಪ್ಪಾತಿಿ ತಿ ಬಿಿಟ್ರ ನಮ್ಮ ಮುಂದ
ಜಸ್ಟ್ ಇವಾಗ ಊಟ ಮಾಡಿ ನಿಮ್ಮನ್ನ ನೆನೆಸ್ಕೊಂಡೆ ಮತ್ತೆ ಕಾಲ್ ಮಾಡೋಣ ಆಾಗ್ಲೇ ಅರ್ಥ್ ಬರ್ತಾ ಆಯ್ತು ಅಂತ ಹೇಳಿ ಮಾಡ್ದ
ನಿಮ್ದಾಯ್ತಾ ಕಬಾಬು
ಹೌದಾ
ನಿಮ್ದು ಕಬಾಬು ಚಿಕನ್ ಸಾಂಬಾರು ಆಯ್ತಾ ಮೇಡಮ್ ಎಂದೇ.
ನೀವ್್ರ ನಮ್ಮ ನೆನ್ಸ ಹಾಕಿದೀರಲ್ಲ ಬಿಡ್ರೆ ಇಲ್ಲಿ
ಹ್ಮ್ ನಾವ್ ನೆನ್ಸ್ಕೊಂಡ ಮಾಡ್ತಿರ್ತೀವಪ್ಪಾ ಮತ್ತೆ ಮಕ್ಳೆಲ್ಲಾ ಮಲ್ಕೊಂಡ್ರ
ಒಬ ಎತಿ ತಾನೆ
ಹ್ಮ
ಅ ಹಾ ಸ
ಇದಾನ.
ಹ್ಮ್ ಚಿಕ್ಕೊನ ಎಡ್ಡಿದಾನ್ ನೋಡ್ರಿ.
ಹ್ಮ ಹ್ಮ ಹ್ಮ.
ಇವರು ಮೇಡಮ್ ನಿಮ್ ನಿಮ ಪ್ರಿಯಾ ಅಂತಿದ್ರಲ್ಲ ಅವರು.
ನಮ್ಮ್ ಫ್ರೆಂಡ್ ಪ್ರಿಯಾ ಅವರು ಊರಿಗೆ ಹೋಗಿದ್ದಾರೆ ಅವ್ರ ಮನಿಗ್ ಅವರು ಹೋಗಿದ್ದಾರೆ.
ಹೌದ. ಹೇಗಿದೆ ಔಟ್ ಲೈಟ್ ಎಲ್ಲಾ.
ಅವರದೆಲ್ಲ ಲಕ್ಸುರಿ ಲೈಫ್ ಬಿಡ್ರಿ.
ಲೆಗ್ಸುರಿಯಾಗಿ ಅವ್ರೇ ಏನ ಅಡಗೆ ಮಾಡಂಗಿಲ್ಲ ಪಾತ್ರೆ ತೊಳೆಯಂಗಿಲ್ಲ. ಹಾ. ಅತ್ತೆ ಮಾವನ್ ನೋಡ್ಕೊಂಗಿಲ್ಲ ಮಕ್ಳ ನೋಡ್ಕಳಂಗಿಲ್ಲ ಏನ್ ಜಾಲಿ ಜಾಲಿ ಅವರು. ಆರಾಮಾಗಿ ಎನಿ ಟೈಮ್ ಗಂಡನ್ ಜೊತೆಗೆ ಎಂಜಾಯ್ ಮಾಡ್ಕೊಂಡ್ ಜಾಲಿ ಜಾಲಿ ಆಗಿರ್ತ. ಹಂಗಿರಬೇಕ್ ಕಣ್ರಿ ನನಗ್ ಅನ್ಸಿದ್ ಮಟ್ಟಿಗೆ. ನಮ್ಗೆ ಏನ್ ಮಕ್ಕಳು ಈ ಸಂಸಾರ ಈ ಮನೆ ಪಾತ್ರೆ ತೊಳೆಯೋದು ಅಡ್ಗೆ ಮಾಡೋದು. . ಹ ತೊಳಿಯೋದು ಬಳಿಯೋದು ಈ ಅಪ್ಪ ಯಾರಿಗ್ ಬೇಕ್ರದೆಲ್ಲ ಅವ್ರ ತರ ಆರಾಮಾಗ್ಲ ಯಾಕೆಂದ್ರ. ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ ಇರೋ ವಷ್ಟ ದಿವಸ ಸುಮ್ನೆ. ನೋಡ್ರಿ ಅವ್ರ ಏನ್ ಗೊತ್ತ ಏನ್ ತಿನ್ಬೇಕು ಅನ್ಸುತ್ತ ಆ ಟೈಮಿಗೆ ತಿಂತಿರ್ತಾರೆ. ಹೆಂಗ ಇರ್ಬೇಕು ಅನ್ಸುತ್ತ ಆ ಟೈಮಿಗೆ ಹಂಗಂಗ ಇರ್ತಿರ್ತಾರೆ. ಅವ್ರ ತಲೆನೇ ಕೆಡಿಸಕಣಲ್ಲ.
ನಾವಷ್ಟೇ ಗಂಡ ಮಕ್ಕಳು ಅದು ಇದು.
ಅದು ಇದು ಕಟ್ಕಂದು ಒದ್ದಾಡಿ ಏನು ಒಳ್ಳೆ ಹೆಸರು ತಗೊಳೋದು ಅಷ್ಟರಲ್ಲೇ ಐತೆ ಮೇಡಮ್.
ಹೌದು.
ಹ್ಮ್. ಹ್ಮ ಅವ್ರ ಎಷ್ಟೆಲ್ಲಾ ಏನೆಲ್ಲಾ ಅನ್ಯಾಯ ಮಾಡಿದ್ರುನು ರಾಜ ರೋಷ ಓಡಾಡ್ತಾರ ಆರಾಮ ತಲೆ. ಎತ್ಕೊಂಡು. ಅಷ್ಟೇ ಯಾಯನ್. ನಿಯತ್ತು ಎಲ್ಲಾ ಹಾ. ಹ್ಮ ಹೌದು. ಹಂಗೆ ಇರ್ಬೇಕು ಅ. ಇಲ್ಲ ಇಲ್ಲ ಅವ್ರ ತರಾನೇ ಇರ್ಬೇಕು ನನ್ ಲೆಕ್ಕಾಚಾರದಾಗ ಏಂಗ ಗೊತ್ತೆ ನಾವು ಎಲ್ಲಾ ತರದ ಲೈಫ್ನು. ನೋಡಿದೀವಿ ಬಟ್ ಅವರು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಹೆಂಗಿದಾರ ಹಂಗೆ ಇರ್ಬೇಕ.
ಹ್ಮ್.
ನಮ್ಮಂಗ ಹಿಂಗ ಇದ್ದು ಇದ್ದು ಏನ್ ನಾವ್ ಒಳ್ಳೆ ಹೆಸರ ತಗೊಳೋದ ಅಷ್ಟ್ರಲ್ಲ ಐತಿ. ಜನ ಹೆಂಗಿದ್ರು ಮಾತಾಡ್ತಾರೆ ಹೆಂಗಿದ್ರು ಅಂತಾರೆ.
ಹೌದು. ಅಂತರ ಬಿಡ್ರಿಡಮದು. ಜೀವನನೇ ಬೇಡ ಅನ್ಸೋರ ಮಾತಾಡ್ತಾರೆ
ಹೌದೌದು ಹ್ಮ್
ಮಸ್ದು ಮಕ್ಳೆಲ್ಲ ಎಡ್ಜುಕೇಶನ್ ಹೇ ಮಾಡ್ತಿದ್ದಾರೆ.
ಮಕ್ಕಳು ದೊಡ್ಡೊವ್ನ ನೈನ್ತ್ ಚಿಕ್ಕೊವ್ನ ಫಿಫ್ತ್ ಅವ್ರ ಪಾಡಿಗೆ ಅವರು ಸ್ಕೂಲಿಗೆ ಹೋಗ್ತಾರೆ ಅವ್ರ. ಪಾಡಿಗೆ ಅವ್ ಬಂದು ಊಟ ಮಾಡ್ತಾರೆ. ಅವರ್ ಪಾಡಿಗ್ ಅವ್ರು ಟ್ಯೂಷನಗೆ ಹೋಗ್ತಾರೆ ಬರ್ತಾರೆ ಹೋಮ್ ವರ್ಕ್ ಮಾಡ್ಕೊಂತಾರೆ ಮಲ್ಕಂತಾರೆಂದ ಸ್ವಲ್ಪ ಜಗಳ ಮಾಡ್ತ ಫ್ರೀ ಟೈಮ್. ಮಲೆ.
ಹ ಇರ್ಬೇಕು ಬಿಡ್ರಿ ಹ್ಮ. ಇದು ಮೊನ್ನೆ ಅದ ಫಂಕ್ಷನ್ಗೆ ಹೋಗಿದ್ರಿ ಅನ್ಸುತ್ತಲ್ವಾ ನೀವು.
ಹ್ಮ ಮೇಡಮ್ ಒಂದಿತ್ತು ರೋಟ್ರಿ ಕ್ಲಬ್ ಅಂತ ಹೇಳಿ. ಅದು ರಕ್ತ ಸಿಗಲ್ಲ ನಮ್ದ್ರಲ್ಲಿ ನಮ್ಮೂರಲ್ಲಿ. ಬ್ಲಡ್ ಬ್ಯಾಂಕ್ ಓಪನ್ ಮಾಡಕ ಅಂತ. ಇಂತ ಒಂದು ಸಂಘಟನೆ ಮಾಡಿ ಸಂಘ ಮಾಡಿ ಅದ್ರಲ್ಲಿ ಏನೇನು ಒಳ್ಳೊಳ್ಳೆ ಕೆಲ್ಸ ಕಾರ್ಯಗಳು ಮಾಡ್ತಿದ್ದಾರೆ ಮೆಂಬರ್ ಮಾಡ್ಕೊಂಡರು ಹಂಗಾಗಿ ಹೋಗಿದ್ವಿ
ನೀವ್ ಎಷ್ಟೆಲ್ಲ ಕೊಟ್ಟಿದ್ದೀರಮ್ಮ ಕಂಪ್ಲೇಂಟ್
ನಾನ ಒಬ್ರಿಗೂ ಕೊಟ್ಟಿಲ್ಲ ಹ್ಮ್ ಕೊಡ್ಬೇಕು ಅಂತ ಆಸೆ ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಬ್ಲೆಡ್ ಕೊಟ್ರೆ ದಪ್ಪ ಆಗ್ತಾರಂತ ಹೌದಾ
ಇಲ್ಲ ಇಲ್ಲ ಸಾವ ತಪ್ಪು ತಿಳ್ಕೊಂಡಿದೀರ ಯಾರು ರಾಂಗ್ಗೆಂಪ
ಹೌದಾ ಬ್ಲಡ್ ಕೊಟ್ರೆ ಅದ್ರೆರರುೂಷ್ಟು ತಪ್ಪ ಆಗ್ತಾರೆ ಅಂತ ಹಂಗ್ ಎದ್ರಸಿದ್ಕೆ ನಾನ್ ಇದುವರೆಗೂ ಬ್ಲಡ್ ಕೊಟ್ಟಿಲ್ಲ
ಇಲ್ಲ ಇಲ್ಲ ಇಲ್ಲ ರಾಂಗ್ ಇನ್ಫರ್ಮೇಶಷನ್ ಕೊಡಗರಮಿ
ಹೌದಾ
ಮಾಡಿದ್ರೆ ಮತ್ತೆ ಹೊಸ ಬ್ಲಡ್ ಉತ್ಪತ್ತಿ ಆಗುತ್ತೆ ಮತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ
ಹ ಹ್ಮ್ ಹ್ಮ್ ಹ್ಮ ನೀವ ಹಂಗ ಮತ್ತೆ ಬಿಸ್ನೆಸ್ಗ್ ಸ್ಟಾರ್ ಆಗ್ಬಿಟ್ಟಿದ್ರ ಅತ್ಗಂಚೂರ್ ಹೆಂಗ ಮೈಂಡ್ ಫ್ರೀಯಗ ಬಿಡ್ರ
ಹಾ ಹಿಂಗೆ ಇದ್ರೆ ಜೀವನ ಆಗಲ್ಲ ಅವ್ರು ಚೆನ್ನಾಗೇ ಇರ್ತಾರೆ ನಾವ ಅಷ್ಟೇ ಹೆಿಂಗೆ
ಹ
ನಾವ್ ಅಷ್ಟೇ ನೋ ತಿನ್ನೋದು ಅವ್ರ ನೋ್ ತಿಂತಿದಿದ್ದಾರೆ ಅಂತ ಏನ್ ಗ್ಯಾರಂಟಿ
ಹೌದೌದ
ಹ್ಮ್ ನಾನು ಇಷ್ಟ್ ನೆನಸ್ತಿದ್ದೀನಿ ಅವ್ರ ನೆನಸ್ತ ಏನ್ ಗ್ಯಾರಂಟಿ ಇದೆ ನೆನಪಿದಿದ್ರೆ ಒಂದ ಸಲನಾದರು ಫೋನ್ ಮಾಡಾರಲ್ವಾ
ಹ್ಮ್ ಸಿಚುವೇೇಶನ್ ಹೆಂಗಿದ್ಯ ಗೊತ್ತಿಲ್ಲಲ್ಲ ಅವ್ರ ಪಾಪ ಅವ್ರ ಸಿಚುವೇಶನ್ ಚೆನ್ನಂಗ ಇರುತ್ತೋ ಏನು ಹ್ಮ ಮತ್ತೆ
ಏಳಿ ಮೆಡಂ
ಹ್ಮ್
ಅಲ್ಲ ಅವ್ರು ನಾವ ಅವತ್ ಫೋನ್ ಮಾಡಿದ್ದು ನಾನ ಅವ್ರಿಗೆ
ಹ್ಮ
ಏನು ಎಂತು ಅಂತ ಮಾಡ್ಬೋದಿತ್ತು
ಹಾ ಇರಲ್ಲಿ ಬಿಡಿಹದೆಲ್ಲ ಮತ್ತೆ ಇದು ಏನ್ ಪ್ರೋಗ್ರಾಮ್ ನಿಮ್ದು ವೀಕಲ್ಲಿ ಎಲ್ಲಾದ್ರೂ ಹೋಗೋ ಪ್ರೋಗ್ರಾಮ್ ಇದೆಯ
ವೀಕಲ್ಲಿ ವೀಕೆಂಡ್ ಈಗ ಮೈಂಡ್ ಅದೇ ಬೆಂಗ್ಳೂರ್ಗ್ ಹೋಗ್ಬೇಕು ಅನ್ಕೊಂಡಿದೀನಿ ಬನ್ನಿ ಹೋಗ್ಬರೋಣ
ಹ್ಮ ನಾವೆಲ್ಲ ಸದಿಗ್ ಬರಕ್ ಆಗಲ್ಲಮ್ಮ ನಮ್ಮ್ ಮಕ್ಳು ಮನೆಯಲ್ಲಿ ಹೋಗ ಬನ್ನಿ ನೆಕ್ಸ್ಟ ಯಾವಾಗಾದ್ರೂ ಎಲ್ಲಾರೂ ಟ್ರಿಪ್ ಹೋದಕ್ ಬರ್ತೀನಿ ಹ್ಮ್
ಈ ಸಲ ಯಾಕ ಹೋಗಲ ಅಂತ
ಹ್ಮ್ ಏ ನೀವ್ ಅಷ್ಟೊಂದ್ ದೂರ ಇದ್ದೀರಾ ನಾವು ತುಂಬಾ ದೂರ ಅಲ್ಲಿಂದ ಅಲ್ಲಿಗ್ ನಿಮ್ ಕಡೆಗ್ ಜರ್ನಿ ಮಾಡಕ್ ಸಾಕಾಗಿ ಹೋಗುತ್ತೆ
ಹೌದಲ್ಲ ಅದು ದೂರ ಈಗ ಬೇಕಾದರು ಅಂತಂದ್ರೆ ದೂರ ಎಲ್ಲ ಮ್ಯಾಟ್ರ ಆಗಲ್ವಲ್ಲ
ಹೌದೌದು ಹೋಗಲೇ ಬೇಕಾಗುತ್ತೆ ನೋಡೋಣ ನೆಕ್ಸ್ಟ್ ಟೈಮ್
ಹ್ಮ
ಹ್ಮ
ಹೌದ
ಹ್ಮ
ಸ್ಕೂಲ್ ಓಪನ್ ಆದ್ರೆ ಮುಗಿತಮ್ಮ
ಮುಗೀತ ಹೌದು ಇಲ್ಲ ಹೋಗ್ಲಿಕ್ಕೆ ಆಗಲ್ಲ
ಟೈಮು ಆಗಲ್ಲ ಮತ್ತೆ ಬಂದು ಜರ್ನಿ ಎಲ್ಲ ಮಾಡಿ
ಹೌದು
ೆ ಮಕ್ಳು ಎಲ್ಲಾ ಸ್ಕೂಲಿ ಕಳ್ಸೋದೆಲ್ಲ ತುಂಬಾ ಹಿಂಸೆನ್ಸುತ್ತೆ
ಹೌದು ಹೌದೌದು
ಹ್ಮ್
ಹ್ಮ್
ಇಷ್ಟು ಲೈಫಲ್ಲಿ ಹಾ ಪರವಾಗಿಲ್ಲ ಆಗ್ತಿದಿದ್ದಾರೆ
ಹ್ಮ್ ಏನ ಅಂದ್ರಿ ಲೈಫ್ ಲ್ಲಿ
ಲೈಫ ಲೈಫ್ ಇಸ್ ಫುಲ್ಲ ಆ ಪ್ರಾಬ್ಲಮ ಅಂದ
ಹೌದೌದೌದು ಅದು ಗೊತ್ತ ಅದು ಮ್ಯಾರಿಡ್ ಲೈಫ್ ಇದೆಯಲ್ಲಾ ಅದ ಎಲ್ಲದಕಿನ್ನ ಪ್ರಾಬ್ಲಮ್ ಮದ್ವೆೆ ಆಗ್ದಾಗ ಹಂಗೆ ಇದ್ರೆ ಬೆಸ್ಟ್
ಇನ್ನ ಒಂದು ಹೆಣ್ಣು ಅನ್ನೋದೇ ಪ್ರಾಬ್ಲಮೆ ಅನ್ಸುತ್ತೆ
ಹ ಹೌದೌದು ಕರೆಕ್ಟ್ ಆಗ ಹೇಳಡಿ ಒಂದಿನ ಜನ್ಮ ಇದ್ದ ೆ ಗಂಡಸಾಗಿ ಹುಟ್ಟಬೇಕು
ಹ್ಮ್ ನಾನ್ ಅಷ್ಟ ಫ್ರೆಂಡ್ಸ್ ಹುಟ್ಟಾಕಿ ದೇವ್ರ ಕೇಳ್ಕ
ಹ್ಮ್ ಹಂಗಂತೀರ ಅರ್ಧಾ ಊರ್ ನಿಮ್ದೇ ಇರುತ್ತಂಗಾದ್ರೆ ಹ್ಮ
ಹ್ಮ್
ಹ್ಮ್ ಹ್ಮ್
ಏನ್ಲ್ಲ ಏನ್ ಅಂದ್ರೆ ಕೆಡ್ದಾಗ ಏನು ಇಷ್ಟ ಪಡ್ತಿಲ್ಲ ನಾನು ಗಂಸಾಗಿ ಒಳ್ಳೆದಾಗಿ ಇಷ್ಟ ಪಡ್ತಿದೆ ಹ್ಮ
ಹ್ಮ್ ನಿಮ್ ಫ್ರೆಂಡ್ ಫೋನ್ ಮಾಡಿದ್ರಾ ಮೇಡಮ್ ಭಾಗ್ಯ
ಬಗ್್ಯಾ ಮಾಡಿದ್ರು ರೀ ಫೋನ್ ಮಾಡಿಲ್ಲ ಅಂತ
ಪಾಪ ನೀವಿ ಇರೋ ಟೆನ್ಷನ್ ಅಲ್ಲಿ ಯಾರಿ ಮಾಡಕ್ ಹೋಗ್ತೀರಾ ಇಲ್ಲ ತ ಅವ್ರ ಮನ್ಾಗ ಏನ ಬಂದಿದ ಇದಿನಿ ಅಂದ್ರ ನಾನ್ ಮಾಡಿದ್ದೆ ಇವತ್ತು
ಭರಮಸಾಗರ ಹೋಗಿದಾರಂತ ಅವೇನು ಹ ಏನಕ್ ಮಾಡಿದ್ರಿ ನೀವು
ಹಾ ಸನ್ನ ಮಾಡ
ಹ್ಮ್
ಯಾಕ ರೀಲ್ಸ್ ಹಾಕಿಲ್ಲಲ್ಲ ಅಂತ ಮಾಡಿದಿದ್ದಾರೆ
ಹ ಹಬ್ಬ
ಿವವಿ ಅಂದ್ರು ಆಯ್ತಾಯಯ್ತ್ ಡಿಸ್ಟರ್ ಮಾಡಲ್ಲ ಆರಾಮಾಗಿರರಿ ಎಂಜಾಯ್ ಮಾಡ್ಕ ಮರ್ರಿ ಅಂತ ರಿಸೀವ್ ಮಾಡು ಪುಟ
ಮತ್ತೆ ಈಗ ಯಾರ ಮಾಡ ಯಾರೋ ಕಾಲ್ ಮಾಡ್ತಾ ಇದಾರೆ ತುಂಬಾ ಇಂಪಾರ್ಟೆಂಟ್ ಕಾಲ್ ಅಪ
ಊರಿಂದ ನಮ್ಮಮ್ಮ ಮಾಡಿದಾರ
ಹ
ಹ್ಮ
ಮತ್ತೆ ಹ್ಮ್
ಮತ್ತೆ ದೀಕ್ಷಾ ಹೇಳಿ ಮೇಡಮ್
ನೀವ ಹೇಳಡು
ಊಟ ಮಾಡಿದ್ರ ಇಲ್ವಾ
ಊಟಾ ಹೊಟ್ಟೆ ಅಸವಿಲ್ಲ
ಹ್ಮ್ ನಿಮ್ ಫ್ರೆಂಡ್ ಒಂದ್ಸರಿ ಫೋನ್ ಮಾಡಿದ್ರು ಸಂಜೆನ ಅವರು ಪಪಾ ಬಾಳ ಬೇಜಾರಾಗಿದ್ರ ಅವ್ರ ಯಾಕ ಹಿಂಗ ಕುಡ್ತಲ್ಲ ಕುಂತ
ಯಾರನಲೆ ಯಾರ್ ಲೈಫ್ ಯಾರ ಮೇಲ್ ಬೇಜಾರಾಗಿದೆ
ಅದೇ ಹಿಂಗೆ ಏನೋ ರಿಲೇಟಿವ್ಸ್ ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತೆ ದಕ್ಕೆಯ ಪಾ ಪ್ಪಾ ಹಿಂಗ ಆಯ್ತಲ್ಲಾ ಎಷ್ಟ್ ಬೇಜಾರಾಯ್ತು ಕೇಳಿ ಎಂತೆ ಎಲ್ಲಾ ಮಾತಾಡ್ತಿದ್ರ ಅವರು
ಹ್ಮ
ಹ್ಮ
ನಮ್ ಅವ್ರ ಫ್ರೆಂಡ್ ಮಲೆ ಏನಾರು ಬೇಜಾರಾದ್ ಮಾತಾಡಿದ್ರ
ಇಲ್ಲ ಇಲ್ಲ ಇ ಇಲ್ಲ ಅವ್ರ ಮೇಲೆ ಕನ್ಸನ್ನ ಇದ್ ಮಾಡ್ಕೊಂಡ್ ಮಾತಾಡ್ತಿದ್ರು. ತೂ ಹಿಂಗ್ ಆಯ್ತು ಪಾಪ ಅಂತ ಹ್ಮ್. ಅದಿಕ್ಕೆ ಹುಷಾರಾಗ ಬರ್ಲಿ ಕೇಳ್ಬೇಕು ಪರಿಹಾರ ನೀ ಅಂತ ಹೇಳ್ತಿದ್ರು. ಹಾ ಹ್ಮ್ ಸರಿ ಮೇಡಮ್ ಮಾಡ್ತೀನಿ.